ಹಲೋ
ಹಲೋ ಆರಾಮವು
ಹ್ಮ್ ಆರಾಮದ ನೋಡ್ದಿ ಇನ್ನ
ಹ್ಮ್ ನಾ ತಂದದವಾ ಏನ್ ಮಾಡಕತಿರವ
ಏನ್ ಏನಿಲ್ಲ ಅಕ್ಷುಮ ಕೂತೀ ನೋಡು
ಹ್ಮ್ ಹ್ಮ್
ನೀ ಮಾಡಡಾಕತಿ
ನಾನು ಇಡ್ತಾನ ಸ ಸಕ್ಕಳ ಊರ ನೀವ ಈಗ ಕುಂತ ನೋ ನಾನು
ಹ್ಮ್ ಎಲ್ಲಿಗ್ ಹೋಗಿಿಲ್ಲನಾ ಪಲ್ಕ
ಹ್ಮ ಹೊಲ್ಲ ಕೂಗಿಲ್ಲ ಅವ ಮಳೆ ಬಂದದ ಅವಕ ಮನ್ ಆಾಗದೀ ನೋಡ ನೀವು ಎಲ್ಲಿ ಹೋಗಿದ್ರವ
ಮಾವು ಶಾಲೆಗ ಹೋಗ್ ಬಂದ ಅಮ್ಮನ ಒಡುಗೆ
ಹ್ಮ್
ಬಂದ್ಬೇಕು ಕುಂತ ನೋಡ
ಹ್ಮ್ ಹ್ಮ್ ನಾವೇನ್ ಮಳೆ ಪಳಿಬ ಅಂತ ಪಿಜಜಾ ಪಝ ಊರ್ತಿೀವಿ ಅವಕ ಶವಶ್ಧ ದು ವಾಸನ್ ಮಾಡ್ ಕೇರಿಿ ಉರ್ದಿಟ್ನೆ ಬ
ಹ್ಮ್ ಹ್ಮ್
ಹ್ಮ ಬೇಕುಜೋರ್ಬೇಕ ಹತಿ ಪಿಜಾ ಹ ಬಕಂದ ಮತ್ತ ಮಳೆ ಬಂತು ಬಿುಟ್ಟಿ
ಹ್ಮ್
ಹ್ಮ್ ಸ್ವಲ್ಪ ಅರಪ ಆಯ್ತ ಅಂದ್ರ ಆಗ
ಹ್ಮ್ ಹ್ಮ್ ಆಟಾ ಮಾಡ್ರ
ಹ್ಮ್ ಒಂದಂದ್ ನಿಮ್ಮೂರಿಗೆ ಮಳೆ
ಹ್ಞೂ ನಮ್ಮೂರಿಗನು ಮಳೆ ಆಗ್ಯದ
ಹ್ಮ್ ಹ್ಮ್ ಹ್ಮ್ ಒ ಜೀವನ್ ತದೇನ್
ಹ್ಮ್ ಮಧ್ಯ ಬಂದು ವಜೆ ಅ ತ ಸೋಡದಗೆ
ನೀ ಯ ಬಿತಪ
ಆ
ನೀವಾವಾಗ ಬಿಿತ್ಬೇಕವ ಅಂದೆ
ನಾವು ಹಞ ವಾರ ಎ ಹೇಳಡ್ದಾರ ಮೂರಾಗ
ಹ್ಮ್
ವಾ ಇದು ವಾರ ಆದ್ಮೇಲೆ ಬೆಮೋಸ ಮುಡ್ಸಿದ್ಮೇಾಲ ಬಿತ್ಬೇಕಕ್ ನ್ ನಾವು
ಹ್ಮ್ ಹ ಲೇಟ್ಪ್ಪದನ
ಹ್ಮ್ ನಟತ್ತನತದೇನುವಾ ನಾನ ಒಂದೊ್ದ ದಿನನ ಆತದ
ಹ್ಮ್
ಹ್ಮ್ ನಿ ಊರ ಗಿಡ್ದದಲ್ಲಿ ಇನ್ನುೂ ಆಾರ
ಹಾ ನಮೂರಕನ ಹಿಡ್ದಲ್ವ ಯಾವಾಗ ಇಡ್ತಾರ ನಾ
ಹ್ಮ್ ಹ್ಮ್ ಯಾವಾಗಡ ತಿರಾನ
ಂದ್ ಹಿಡಿತಾರೆ ನಮ್ಮ ಹೊರಗೆ ಈಗ ಹಿಡಿದಿಲ್ಲಾ ಏ
ತ್ತು ವರ್ಷ ನಾ ಆರಾಮ
ಹ್ಮ ನಾಗರಾಮಸನ್ನದ ವಿಡ ತ್ತ
ಸಲಡಿತಾರೆ
ವರ್ಸವ ಕಮ್ಮಿ ಹಿಡ್ತಾರ
ಹ್ಮ್ ಹ್ಮ್
ಹ್ಮ ವರ್ಸ ಕಮ್ಮಿ ಎ ತರ ವರ್ಸಕ್ಕ ಒಮ್ಮೆ ದ್ಯಾಮೋ ಶೀರೆ ಉಡಿ ಸುಡಿಿತ ಬಿಂದು ಬಿತ್ತಾರ ಬಿತ್ತತ್ ಪೂಜಾರ್ರ ಕೂರ್ವ ಅದಿಂದ
ಸವರ ಎತರವಾ
ಕುರಬರು ಅಂತಾರಲ್ಲ ಕುರಬರು
ಹ್ಮ್ ಅದೇ ಏಸ ವಾರ ಹಿಡತಿರ ಅವ
ಐದು ಎಲ್ಲ ಊರ ಕೈದವಾರ ನಿಮ್ಮೂರು ರಾಗ ಐದ್ ವಾರ ನಮ್ಮೂರಾಗ ನಐದ್ ವಾರಾನೇ
ಹ್ಮ್ ಹ್ಮ್
ಶುಕ್ರಾರಟದ ಶುಕ್ರಾರ ಕು ಮುಯತ ಮಂಗಗಳಾರದ ಮಂಗಗಳಾರ ಕು ಮುಯತ
ಆ ಮೂರಗ ಶುಕ್ರವಾರ
ಎಡದಾರ ಮೂರ್ ಸುಕ್ರರ್ ಅಥವ ಎರಡು ಮಂಗಗಳಾರ ಮಂಗಳವಾರ ಎಡಮ ಮಂಗಳವಾರತ ಮೂರ್ ಸ ಮೂರ್ ಮಂ್ಗಳವಾರತ ಎರಡ್ ಸೌಕ್ರಾರತ
ಹ್ಮ್
ಹ್ಮ್ ಮೂಟಾ
ಊಟ ಮಗ ಟೈಗರ್ ನೋಂತ
ಹ್ಮ್ ನಮ್ದು ಆಗಿದಾವ
ನೀವ ೇನ್ ಮಾಡಿದ್ದೀನ
ಏನಿಲ್ಲ ಸಾರು ರೊಟ್ಟಿ ತಂಪಟಿ ಸಾರು ಮಾಡಿದ್ದೀವಿ ಚೀಪಣಿ ಮಾಡಿದ್ದೀವಿ ಉಂಡೇನು
ನಾವು ತಮಟಿ ಸಾರು ಮಾಡಿದೀವಿ
ಹ್ಮ್ ಹ್ಮ್ ಹ
ಹ್ಮ್
ಹ್ಮ್ ಹ್ಮ್
ನಾ್ ಅದೇ ಮಾಡಿ ತ್ತ
ಹ್ಮ್ ನಾಡ್ ಪಡಾಗಿದೆ ನಿಮ್ಮ್ೂರ್ ಕಡೆ ಮತ್ತ
ಮಾಡೇನಿಲ್ಲ ಮುಂಜಾನೇನೆೇ ಆಗೆ ಮುಂಜಾನೇ ಆಗೆ ಮಳಿ ನಮ್ ಕಡೆನು ಮುಂಚರಿ ಬಿಸಿಲು ಬಿದ್ದ ಮಾಡೇನಿಲ್ಲ ಮಾಡೋ ಕ್ಲಿಯರ್ ಆಗ್ಯದ
ಹ್ಮ್ ಹ್ಮ್
ನಮ್ಮ್ ಕಡೆ
ಹ್ಮ ನಮ್ಗನ ಇಲ್ವಾ
ನೀವು ಯಾವ ನೀನು ರತ್ರಿ ಬಂದದ ಮುುಂಜೆಲ್ಲಿ ಬಂದದಾ
ನಮಗನು ಬೆಳಗ್ಗೆನೆ ಬಂದ
ಬೆಳಗುನೇ ಅವಚಡಣ
ಹ್ಮ್ ಸ ಬಂದದು ಉಊಬ ಕನ್ೆ ಉಗದ ಆ ಅಲಕ ಉಬ ಕಂದೆ
ಹ್ಮ್ ಅಪ್ಪೇಲ್ಲ ಹದಾ
ಅವನೋ ಎಕ್ಸಾಮ್ ಇದ್ದು ಎಕ್ಸಾಮ್ ಬರಕ್ ಹಗಿದ್ದ
ಹ್ಮ್ ಹ್ಮ್ ನವು ಹೊೋಲ್ಕರ್ ಹೋಗೇನ ನ ಅಂದೆ
ಇಲ್ಲ ವತ್ ಹಕೊಂಡೊಂಡುೊಂಡ ಹಯ್ ಬರಪ್ಪ ನೀರ್ ನಿಂತಾವನ ಅಂತ ಹೇಳಿಲ್ವ ನಾನನೈಗ ಎಲ್ಲಿ ಕರಿಕ ಭ ಅನ್ನ ಎಲ್ಲಿ ಬ ಅನ್ನ ಹೂ ಒಂದು ಸ್ವಲ್ಪ ನೋಡಿ ಬರ್ತ್ದು ಅಲ್ಲ ನೀರುಪರ್ ನಿಂತ ಅಂದ್ರೆ ಹಡ್ಬಿಟ್ಟು ಹಲೋ ಹಲೋ ಹಲೋ ಹಲೋ ಕೇಳ ಚಲ್ದ ಕೇಳ ಚಲ್ದ
ಭಗವನ್ ಬ ಕ ಸಾ್ದ